ಹಲೋ
ಹಾ ಅಕ್ಕ ಏನ್ ಮಾಡಕ್ತ್ತೀರಿ
ಹ್ಮ್ ಏನ್ ಕೆಲಸ ಮಾಡ್ದ ಅರಾಮಿದಿ
ಆರಾಮ ಇದ್ದೀಿ ನೋಡಕ ನೀನ್ ಆರಾಮಿದೆದಾ
ಹ್ಮ್ ನಾನ್ ಆರಾಮೇ ಮನಗ ಎಲ್ಲ ಆರಾಮತ್ರ ಅಣ್ಣ ಅವರು
ನೋಡು ನೀ್ ಮನಯಾಗ
ಹ್ಮ್ ನಮ್ಮನೇನ ಎಲ್ಲರ ಆರಾಮ ಅದ ಹ್ಮ್ ಆರಾಮತಾರೆ
ಮತ್ತೇನಕ್ಕ ಸಮಾಚಾರ ಊಟದ ಆಗ್ಯದ
ಹ್ಮ್ ಊಟದ್ ಆಗ್ಯಾರ ನೋಡ ನಿಮ್ದು
ಹ ನಮ್ದ್ ಆಯ್ತ್ ನೋಡ ಇವಾಗ ಜಸ್ಟ್ ಆಯ್ತು ದಿವ ಸ್ವಲ್ಪ ಲೇಟ್ ಆಯ್ತಾ ಮರುಗಿತ್ತಲ್ಲ ನೀವ ಮಾಡ್ತಿರಿಲ್ಲ
ಹ ಸಂಡೆ ಎನ್ಚ್ ಸ್ಪೆಷಲ್
ಸಂಡೇ ಸ್ಪೆಷಲ್ನ್ನು ಹೌದು ಮತ್ತ ಮಿರುಗು ಐತೆಲ್ಲ ಇವತ್ತ ಮಿರುಗ
ಅಬ್ಬ ಇವತ್ತ ಎಷ್ಟ ಸ್ಪೆಷಲ್ ಅದನಾ
ಹ ವಟಾನ ಬಿರಿಯಾನಿ ಎಲ್ಲ ಮಾಡಿವ
ಹಾ
ಈಗ ಆಯ್ತು ನೋಡು ಊಟ
ಹೌದನ ನಾಾವ ಇವತ್ ಮತ್ತ ನಮ ನಮ್ದೇ ನಾವು ಚಿಕ್ಕನ್ ಅದೇನು ತಿನ್ನಂಗಿಲ್ಲ ಜಸ್ಟ್ ಮಾವಿನನನ್ ಸಿಗಣಿ ಮಾಡಿದಿವವತ್ ನಾವ್ ಚಪಾತಿ
ಹಾ ಹಾ
ಹ್ಞೂ ಇವತ್ತ ಎಲ್ಲಾರ ಮನ ಹ್ಮ್ ಇವತ್ತ ಎಲ್ಲಾರ ಮನ್ ಚಿಕನ್ ಮೊಟ್ಟೆ
ಹಾ ಮತ್ತೆ ಸಂಡೆ ಸ್ಪೆಷಲ್ ಇರ್ತದಲ್ಲಾ
ಸ್ಪೆಷಲ್ ಮತ್ತೆ ಮಿರ್ಗ ಅಂತೇಳಿ ಮಾಡ್ತಾರೆ ನಾ ಹ್ಮ್
ತಿನ್ಲಾರ್ದವ್ರು ಏನಾನ ಅವರು ಸ್ಪೆಷಲ್ ಮಾಡ್ಕೊಂತಾರೆ ನೀ ಮಾಡಿದೆಲ್ಲ ಹಂಗೆ
ಹ್ಮ ನಮ್ದು ಸಿಗ್ ಮತ್ತೇಏನೋ ತಿಂತಾರ ಅಂತ ನನ್ಗ ಅಷ್ಟ್ ಸರಿಯಾಗಿ ಗೊತ್ತಿಲ್ಲ ಹ್ಮ್
ಮತ್ತಕ್ಕ ಮತ್ತೇನ್ ಸಮಾಚಾರ
ಟೂರ್ ಅದೇನಿಲ್ಲ
ಎಲ್ಲಿ ಹೋಗಿ ನೋಡವ ಬ್ಯಾಸಿಗೆಗೆ ಎಲ್ಲಿ ಹೋಗ್ ಮನಿ ಬಿಟ್ಟು ಹೊರಗೋಗದ ಆಗವಲ್
ಹ್ಮ ಈಗ ಒಂದಿಷ್ಟು ಜನ ಎಷ್ಟು ದಿನ ಹೋಗಿ ಲಭಿಸ್ಲಿ ಕಡಿಮೆಾಗದ ಅಂತ ಸ್ವಲ್ಪ ಜನ ಹೋಗಕತ್ತಿದ್ರ ಅದಕ್ಕೆ ನೀವೇನ ಹೋಗಿರೇನಂತ
ಇಲ್ನಕ್ಕ ಎಲ್ಲಿ ಹೋಗಿಲ್ಲ ನೋಡ್ ನೀವು
ಹ್ಮ್ ನಾವ ಎಲ್ಲಿ ಹೋಗಿಲ್ಲ ಅಂಗಡಿನ ಅಂಗಡಿ ನಾವೇ ನಾವು
ಹ್ಮ ನಾ ನಮ್ ನಂದನು ಎಕ್ಸಾಮ್ ನಡ್ದಾವ
ಹ ನಿಮ್ ಕಡೆ ಏನು ಈ ಸಲ ಹೌದಾ ಇವ ಇವಾಗೇನ್ ಪೇಪರ್ ನಿಮ್ದು
ಡಿಗ್ರಿ
ಹೌದನ ಏನ್ ಡಬಲ್ ಡಿಗ್ರಿ ಮಾಡಿರಾ
ಏ ಎಂತದಿಲ್ಲ ಡಬಲ್ ಡಿಗ್ರಿ ಇಲ್ಲ ಏನಿಲ್ಲ ಈಗ ಇನ್ನ ಡಿಗ್ರಿ ಅದು ಮ್ಯಾರೇಜ್ ಆಯ್ತಲ್ಲ ಅವಾಗ ಡ್ರಾಪ್ ಆಗಿತ್ತ
ಹ್ಮ್ ಹ್ಮ್
ಹಾಗೆ ಮಾಡಕಾಗಿದ್ದಿಲ್ಲ ಈಗ ಹಚ್ಚಿ ನ ನೋಡ
ಹೌದ ಅದು ನನಗೂ ಅಷ್ಟ ಸರಿಯಾಗಿ ಗೊತ್ತಿಲ್ಲ ಏನು ಈ ಸಂಘ ಅಂತ ಮಾಡ್ತಾರಲ್ಲಾ ಸಂಘ ಗೋಳ ಅಂತ ಗೊತ್ತದ ನಿಮ್ ಕಡೆ
ಎದ್ರ ಸಂಘಗಳು
ಈ ಸಂಘಗಳಂತ ಮಾಡ್ತಾರ ಮಂತ್ಲಿ ತುಂಬದು ಹಿಂಗ ಮತ್ ವಾರಕ್ ತುಂಬದು ಧರ್ಮಸ್ಥಳ ಧರ್ಮಸ್ಥಳ ಸಂಘ ಅಂತ ನಮ್ ಕಡೆ ಸಂಘ ಐತಿ ನಿಮ್ ಕಡೆ ಇರ್ಬೋದು ಬಟ್ ನಿಮ್ ಗೊತ್ತದೇನಿಲ್ಲ
ಹೋಗ್ಲಿ ಬಿಡಕ್ಕ ಸಂಘದ ನನ್ಗೂನ್ ಗೊತ್ತಿಲ್ಲ ಹಾ ಮತ್ತ
ಅದು ಅದ್ರೊಳಗ ಏನೋ ಮಕ್ಕಳದ್ದ ಕಾಲರ್ ಸಿಪ್ ಅರ್ಜಿ ಏನ್ ಹಾಕ್ಬೇಕು ಅದು ಇದು ಅಂತಂದ್ರ ನನ್ಗ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ಅದಕ್ ನಿಮ್ಗೆ ಏನಾರ ಗೊತ್ತ ನ ಅಂತ ಕೇಳಿದೆ
ನನಗೂ ಗೊತ್ತಿಲ್ಲ ಅಕ್ಕ ಅದ್ರ ಬಗ್ಗೆ ನಾನ ಎನ್ ಎಲ್ಲ ಏನ್ ಸಂಗಾಗಿಂಗ ಕಟ್ಟಕ್ ಹೋಗಂಗಿಲ್ಲ ಹೋಗ್ಲಿ ಬಿಡ ಆ ಕಡಿ ಅದು ಟಾಪಿಕ್ ಬೇಡ ಮತ್ತೇ ಏನಾರ ಮತ್ತೆ ಏನಿಲ್ಲ ನೋಡು ಬಿಸಿಲು ಹೆಂಗ ಅದ ಕಡೆ
ಆಯ್ತ್ ಈ ಕಡೆ ಬಿಸ್ಲಾ ನಿನ್ನೆ ಈಕಡೆ ನಮ್ ಸೈಡ್ ಒಂದ್ ಸ್ವಲ್ಪ್ ಜಾಸ್ತಿ ಮಳೆ ಆಗೈತಿ ಹ ಬಿಸಲು ದಗಿ ಎರಡು ಅದಾವ ಇವತ್ತ
ಹೌದು ಬಾಳ ಐತಿ ಅಕ್ಕ ದಗಿ ನನಗ ಹೇರ್ ಫಾಲ್ ಜಗ್ಗಿ ಆಗಕತ್ತವ ನಿನ್ಗ ಏನನ್ನ ರೆಮಿಡಿ ಇದ್ರೆ ಹೇಳ
ಹೌದಾ ಏನು ಯೂಸ್ ಮಾಡಲ್ ನೀವು
ಟಾಯ್ಲ್ ನಂದೇ ಹಚ್ಕೊಕೊತಿನೀ
ಹ್ಮ್
ಹ್ಮ್ ಬಾಳ್ ಕೂದಲ ಉದ್ರರಕತ್ತವ್ ಏನ್ ಮಾಡ್ಬೇಕಂತ ತಿಳಿಯವಲ್ತ
ಅದಕ್ಕ ಊಟ ಎಲ್ಲ ಸರಿಯಾಗಿ ಮಾಡ್ತಿರೋ ಮಾಡಲ್ಲ
ಮಾಡ್ತೀನಿ ಹಿಂಗೆ ನೋಡಿ ಇವಾಗ ಹೆಂಗ್ ಐದ್ ಗಂಟೆಗೆ ಉಂಡಿ ನೀ
ಹ್ಮ್ ಹ್ಮ್ ಅಂದ್ರ ಅದು ಕೂದ ಉದರೋದಕ್ಕನು ಎರಡ್ ತರ ಕಾರಣ ಇರ್ತ ಒಂದು ನಮಗ ಜಾಸ್ತಿ ಕೆಲ್ಸದ ಒತ್ತಡ ಸರಿ ಊಟ ಮಾಡಕ ಆಗಿಲ್ಲ ಅಂತಂದ್ರಾ ಮತ್ತೆ ಏನಾದಾರು ಕೆಮಿಕಲ್ಸ್ ದು ಎ ನಾವು ಯೂಸ್ ಮಾಡಿದವಿ ಅಂದ್ರ ಆ ತರಾನೂ ಕೂದಲ ಕದ್ರಕ ಚಾನ್ಸ್ ಇರ್ ಹದಾ ಇನ್ನು ಒಂದು ಹಾ ಇನ್ನೊಂದ ಏನಪ್ಪಾ ಅಂತಂದ್ರ ನಾವು ಅದಕ್ ಮನೆ ಮದ್ದು ಏನ್ ಮಾಡ್ಬೇಕ ಯಾಕಂತಂದ್ರ ಕೊಬ್ಬರಿ ನೀರ್ತಲ್ಲ ಕೊಬ್ಬರಿಣ್ಣಿ ನಿಮ್ಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಕೊಬ್ಬರಿಣ್ಣಿ ಆ ಹುಳ್ಳಾಗಡ್ಡಿ ಅ ಅಷ್ಟ ಚಂದಾಗ ಕೊಯ್ದ್ ಬಿಟ್ಟು ಹಮಿಲ್ ರ್ಬೇ ಹ- ಮೆಂತೆ ಮೆಂತೆದ ಕಾಳು ಮತ್ತೆ ಆಲ್ವೆೇರಾ ಒಳಗಿಂದ ಮ್ಯಾಗಿನ್ ಎಲ್ಲ ಸುಲ್ದ ಒಳಗಿನ ಪಿಸಸ್ ಪಿಸಸ್ ಮಾಡಕೆ ಅದ ಅದು ಕೊಬ್ಬರಿಣಿ ಒಳಗ
ಎಣ್ಣೆ ಇಟ್ಟು ಕಾದ್ಮೇಲೆ ಹಾಕ್ ಬಕ ನ್ ಮದ್ಲೇ ಹಾಕಿಡ್ಬೇಕಾ
ಅವೆಲ್ಲಷ್ಟು ರೆಡಿ ಮಾಡ್ಕೊಬೇಕ ರೆಡಿ ಮಾಡ್ಕೊಂಡು ಒಲಿಮ್ಯಾಗ ಒಂದು ನಿನ್ಗೆ ನಿಮ್ ಮನೇಲಿ ಎಷ್ಟಂದ್ರೆ ಈಗ ಒಂದ್ ಪಾವ್ ಕೆಲೋ ಎಣ್ಣಿ ಹಾಕಿದ್ರಂದ್ರ ಅದ್ರ ಅದು ಅರ್ಧಕ್ ಅರ್ಧ ಕಖುದ್ದು ಕಡಿಮೆ ಆಗಿರ್ತವ
ಹ್ಮ್ ಹ್ಮ್ ಹ್ಮ್
ಅರ್ಧ ಕೆಜಿ ಹ್ಮ್ ಅಂದ್ರೆ ಅದೆಲ್ಲಾ ಆ ಉಳ್ಳಾಗಡ್ಡಿ ಕರಿಬೀಂ ಎಲ್ಲಾ ಹಿರ್ಕೋತವಲ್ಲ
ಉಳ್ಳಗಡಿ ಎಸ್ಟ್ ಸ್ಟಾಕ್ ಬರ್ಕ್
ಉಳ್ಳಾಗಡಿ ಒಂದು ಒಂದು ಗಡ್ಡಿ ಉಳ್ಳಾಗಡಿ ಸಣ್ಣವಿದ್ ಅಂದ್ರ ಎರಡು ದೊಡ್ಡದಿದ್ರೆ ಒಂದು ಅದು ಕಟ್ ಮಾಡ್ಬೇಕು ನೆಕ್ಸ್ಟ್ ಒಂದಿಷ್ಟ ಒಂದ್ ಪಾವ ಕಿಲೋಕ ಒಂದ್ ಒಂದ್ ದೊಡ್ಡ ಉಳ್ಳಾಗಡ್ಡಿ ಒಂದ್ರಡು ಮೂರ್ ಪೂ ಎರಡು ಸ್ಪೂನ್ ಮೆಂತೆದ ಕಾಳ ಒಂದು ಹ್ಮ್ ಹ ಕರಿ ಕರಿಬೇವಿನ ಕಡ್ ಅಡ್ಡಿ ಏನ್ ಒಂದ ಒಂದಿಷ್ಟು ಪರವಾಗಿಲ್ಲ ಒಂದ್ ಹತ್ತು ಕಡ್ಡಿ ಅವ ಸುಲಿಬೇಕ ಇಲ್ಲ ಆದ ಸು ಲಬೇಕಲ್ಲ ಅಷ್ಟು ಸುಲ್ಕ ಸುಲ್ಂದ್ ಬಿಟ್ಟು ಲಮೆ ಮತ್ತದ ಆಲ್ವೇರ್ ಏನ ಐತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಒಳಗಿಂದ ರಸ ತಗು
ಇಲ್ಲ ಕರಿಬೇವು ಎಲಿ ತಕೊಂಡ್ ಎಲಿ ಹಾಕ್ಬೇಕ ಕಡ್ಡಿ ಹಾಕ್ಬೇಕ
ತಗೊಂಡ್ ಹಾಕ್ ಒಂದಷ್ಟು ಚಿಡಿ ಬಲಗಲೆ
ಎಲ್ಲಿಗೋಳೆ ಹಾಕ್ಬೇಕಾ
ಅ ಚಾ ಕುಡಿಯ ಬಟ್ಲ ಇರುತ್ತಲ್ಲಾ ನಿಮ್ ಮನ್ಯಾಗ ಅದು ಹಾಕಿ ಅದ್ರ ತುಂಬಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಚೆಕ್ಕಮ್ಮಿ ಬಟ್ನ ಮ ಯಾತಿ ಗೊತ್ತಾ ಅಕ್ಕಪ್ಪಾ ಅಂದ್ರೆ ಅಷ್ಟು ಅಷ್ಟು ಎಷ್ಟು ಎಷ್ಟು ಎಷ್ಟು ಆ ಹ ಅದು ಒಲಿ ಮ್ಯಾಗ ಕಾಯ್ಲಕ್ಕ ಎಣ್ಣೆ ಇಡ್ಬೇಕು ಫಸ್ಟ್ ಏನೈತಿ ಮತ್ತೆ ಇದು ಹಾಕ್ಬೇಕು ಅದು ಮೆತ್ಯಾದ ಕಾಡ
ಹಾ ಮೆಂತದ್ ಕಾಳ ಫಸ್ಟ್ ಈಗ ಯಾಕಿ
ಚಿಕನ್ಬಿಟ್ಟು ಉಳಗಡೀ ಕರಿಬೇವ ಎಲ್ಲ ರಕ ಒಂದ್ ಐ್ದ ನಿಮಿಷ ಸಣ್ಣೆ ಉರಿ ಬರಕ್ ಕುದಿ ಇಟ್ಟಕ್ಕೆೆ ಬಿಡ್ಬಕ
ಅದು ಉಳ್ಳಾಗಡ್ಡಿ ಕೆಂಪ ಆಗತನ ಮಾಡ್ಬೇಕಾನ
ಅದ ಎಲ್ಲಷ್ಟು ಸೇರ್ಸಿ ಕುದಿ ಇಟ್ಟಿವಂದ್ರ ಎಲ್ಲಷ್ಟು ಕೆಂಪುಗತ್ತಾವ
ಹಾ ಬಾಳ್ ಒತ್ತಿಸಬಡ್ದ ನಂಗಾರ
ಇಲ್ಲಾ ಲೈಟ್ ಆಗಿ ಅವೆಲ್ಲ ಕಂದ್ ಬರ ಕಂದ್ ಬಣ್ಣ ಬರ ತಕಾನೂ ಸ್ವಲ್ಪ ಒಲಿಮೆ ಕುದಿಡ್ಬೇಕು ಅಂದ್ರೆ ಅವೆಲ್ಲಾ ಸುಟ್ಟ ಬಿಿಟ್ಟು ಅದ್ರ ಅದೆಲ್ಲ ರಸ ಅದ್ರೊಳಗ ಬಿ ಬಿಡ್ತಾವ ಹೆಣ್ಣಿ ಒಳಗ ಆಯ್ತ ಆಮೇಲೆ ಆರಿದ್ಮೇಾಲ ಸೋಸ್ಬೇಕು ಸೋಸ್ಕ ಡೇಲಿ ಯೂಸ್ ಮಾಡ್ಬು
ಹ್ಮ್ ದಿನ್ನಾ ಎ ಒಂದ್ ಬಿದ್ದೆ ಹೆಂಗ್ ಹಚ್ಕೋಬೇಕ್ ದಿನಾ ಒಂಟ
ದಿನ ನಾವ ಹೆಂಗೀಗ ಕೊಬ್ಬ್ರೆಣ್ಣ ದಿನಾಲುೂ ನಾವ ಯಾವ ತರ ಬಳಸ್ತಿವಿ ಅದೇ ತರಾನೇ ಅದನ್ನ ಬಳಸ್ವಿ ಹ್ಮ್ ಅದೇ ತರಾನೇ ಮತ್ತೆ ಇನ್ನೊಂದು ದು ಶಾಂಪು ಏನ್ ಇರ್ತಾಗಲ್ಲ ನೀವು ಯಾವ ಶಾಂಪು ಆಕೋತಿರಿ ಅದೇ ಯೂಸ್ ಮಾಡ್ಬೇಕು ಯವಾಗ್ಲು ಅದಬಿಟ್ಟು ನಾವಂದ ಹೇಳ್ದ ಇನ್ನೊಬ್ರು ಒಂದ್ ಹೇಳ್ದ ಹಾಕೋತಿವಲ್ಲಾ ಅದಕ್ ಅದ್ರಲಿಂದನೂ ಕೂದಲವುದುರ್ತಾವ ಹ್ಮ್ ನಾವ ಏನ್ ಮಾಡ್ತೀವಿ ಯಾರೋ ಒಬ್ಬರ ಸ್ಮೆಲ್ ನೋಡೋಣ ಅದನ್ನು ಇಷ್ಟ ಪಡೋದು ಆಯ್ತ್ ಅವೆಲ್ಲಾ ಮಾಡ್ತ ಇಲ್ಲ ಆ ತರ ಮಾಡ್ಬಾರ್ದು ಸ್ವಲ್ಪ್ ತೆಲಿ ನಿಮಗ ನಿಮಗ ಗೊತ್ತಿರ್ತದ ಯಾವ್ ನಮ್ ತಲಿ ಏನ್ ಹಾಕೊಂಡ್ರಿ ಏನ ಆತ ಅಂತ ಹೇಳಿ ಒರಬ್ರು ಅಲರ್ಜಿ ಇದ್ದ್ರ ಇದ್ದವ್ರ ಏನ್ ಮಾಡ್ಬೇಕಪ್ಪಾ ಅಂದ್ರ ಅದ ಶಾಂಪೂ ಇರ್ತಲ್ಲ ನೇರವಾಗಿ ಕಟ್ ಮಾಡಿ ತೆಲಿ ಹಾಕ ಹಾಕೋಬರ್ದ ಬ ಹ ಅ ಅದೊಂದು ಸ್ನಾನ ಮಾಡದ ಇದ ಒಂದ್ ಯಾವ್ರ ಒಂದು ಬಟ್ಲಾ ತಗೊಂಡು ಅದ್ರೊಳ ಶಾಂಪೂ ಹಾಕಿ ತುಸು ನೀರ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಕ ತೇಲಿಗ್ ಹಚ್ಕೊಬೇಕ್
ಹ್ಮ್ ಹ್ಮ ಹಾ
ಈಷ್ಟ್ ಮಾಡುದ ಅಂದ್ರ ಪರವಾಗಿಲ್ಲ ಕೂದಲ ಉದರದನ್ನ ಕಡಿಮೆ ಆಗ್ತಾವ ಆಮೇಲ್ ಕಪ್ಪುನ್ ಹಾಕ್ತಾವ ಆ ನಾನು ಸ್ವಲ್ಪ ದಿನ ಮಾಡ್ದ ಅ ಬಟ್ ಈಕಡೆಯಿಂದ ನನ್ಗ್ ಟೈಮ್ ಸಿಗ್ಲಿಲ್ಲ ಮಾಡಕ್ ಆಗಿಲ್ಲ
ಹೌದೌದು ನಾನು ಕೆಂಪುಗಾಗಿಬ ಬಿಟ್ಟ ಅಕ್ಕ ಓ ಲೈ ತಳಗ ಎಲ್ಲಾ ತಳ ತಳ್ದಾಗ
ಇನ್ನೊಂದು ಒಂಥರ ಸ್ವಲ್ ಸ್ಮೆಲ್ ಬರ್ತತ್ತ ಅಲ್ಲಿ
ಇಲ್ಲಾ
ಅಲ್ಲ ಅದ ನಾವು ಸವದ ಆಯಿಲ್ ರೆಡಿ ಮಾಡಿ ಹಚ್ಕೊಂಡಿವ ಅಂದ್ರ ಸ್ವಲ್ಪ ಸ್ಮೆಲ್ ಬರ್ತದೆ ನಮ್ಗ ಅದ ಹ ಅದುೂ ಹ್ಮ್ ಯಾವ್ದ ನಮ ಈ ಆ ತರ ಸ್ಮೆಲ್ ಬೇಡ ಸುಮ್ ನ್ಯಾಚುರಲ್ ಆಗ ಇರ್ಬಕ್ಷ್ಟಕ್ಕಷ್ಟೇ ಅಂತಂದ್ರೆ ಜಸ್ಟ್ ಆಲ್ವೇರ್ ಕೊಬ್ಬರಿರಣ್ಣ ಅಷ್ಟ ಕುಸಿಚ್ಕೊಬಹುದು
ಹ್ಮ್ ಹ್ಮ್ ಹ್ಮ್ ಸರಿ ಅಕ್ಕ ನೋಡ ಮಾಡಿ ನೋಡ್ತನಿ ಕೆಳಗಡೆ ತಳ್ದಾಗ ಕೂದ ಎಲ್ಲ ಒಂತರ ಕೆಂಪಗಾಗಿ ಸಿಬ್ಬುರು ಸಿಬ್ಬುರು ಸಿಬ್ಬುರ ಆಗಿ ಬಿಟಾವ
ಅದು ಏನ್ ಮಾಡ್ಬೇಕಂದ್ರ ಅಷ್ಟೇ ಸ್ವಲ್ಪ ಸ್ವಲ್ಪ ಲೈಟ್ಗ ಕಟ್ ಮಾಡ್ಬೇಕವು
ಹ್ಮ್
ಹ್ಮ್ ಜಾಸ್ತಿನ ಕಟ್ ಮಾಡಾಕ್ ನಿನ್ಗ್ ಇಷ್ಟ ಇರ್ಲಲ್ ಒಂದ್ ಇಂಚ್ ಹ್ಮ ಹ್ಮ್ ಕಟ್ ಮಾಡ್ಕೋ ಅವಾಗವಾಗ ಕಟ್ ಮಾಡ್ತಾನೆ ಇರ್ಬೇಕ ನಿಮ್ಗೆ ಆಥರ ಅನ್ಸತ್ತಪ್ಪಾ ಅಂದ್ರೆ ಸ್ವಲ್ಪ್ ಕೊಬ್ಬರ ಎಣ್ಣೆ ಆ ಜಾಸ್ತಿ ಹಚ್ಚಿಲ್ಲ ಅಂದ್ರುನು ಆತರ ಆತವ ಪಂಚಮುಕ್
ಹೌದು ನಾನೀಗ ಎಲ್ಲಾ ಸೋಂಬೇರಿ ಆಗ್ಬಿಟ್ಟೀನಿ ತಲಿ ಎಣ್ಣೆ ಹಚ್ಕೋದನ್ನು ನೆನಪಿರ್ಲ್ಲ ಈ ಎರಡು ದಿನ ಆಯ್ತುು ಎಣ್ಣಿನೆ ಹಚ್ಕೊಂಡಿಲ್ಲ
ಮನೇಲ್ಲೇ ಹ್ಮ್ ಅದು ಹೊರಗೆ ಏನನ್ನ ಕೆಲ್ಸಿ ಇತ್ತು ನಾವ್ ಎಲ್ಲಿಗನ್ ಹೋಗ್ ತಿದ್ದಿವವಿ ಅಂದ್ರ ಚೆನ್ನಾಗಿ ರೆಡಿ ಆಕ್ತಿವಿ
ಹ್ಮ
ಇದ್ದೀವಿ ಅಂದ್ರೆ ಎಲ್ಲಾ ಕೇರ್ಲೆಸ್ ನಾವು
ಹ್ಮ್ ಹೌದಕ್ಕ ಎಲ್ಲನ ಹೊರ ಕೆಲ್ಸ ಗಿಲ್ಸಕ್ ಹೋದ್ರೆ ಏ ಜಲ್ದಿ ಹೋಗ್ಬಪ್ಪಾ ಅನ್ನೋದೊಂದ್ ಇರ್ತದ ಈಗ ಮನೆಗಿದ್ವಿ ಅಂದ್ರೆ ಬಾಳ ಸೋಂಬೇರಿ ಆಗಿಬಿಡ್ತೀವಿ ಏನ್ ಕೆಲಸ ಬಗಸಿ ಮಾಡದೆ ಶಂತಕ ಮಾಡಿದ್ದೆ ಮಾಡಿದ್ದೆ ಆಡ್ದ ಆಡದು ಅಂಗಾಗಿ ಬೇಸರ ಆಗ್ ಬಿಡ್ತದ ಏನ್ ಮಾಡಕೂ ಮನಸಬರಲ್ಲ
ಬರಲ್ಲ ನಿಮ್ ಮತ್ ಬಟ್ಟೆದ್ ಒಲತ್ರಿ ಮನ್ಸ ಬರ್ಬೋದು
ಸುಮ್ಮನೆ ಯಾವಾಗ್ಲಾದ್ರೂ ಹೊಲ್ಕೋತಿನಿ ಏನ್ ಗಂಟೆ ನೀವು ದಿನ ಏನ್
ಮತ್ತೆ ಅಲ್ಲಿ ಸುರ್ಪುರದಾಗ ಏನೊ ನೋಡ ಪ್ಲೇಸ್ ಹೋಗ್ಬಹುದಲ್ಲ
ಹ ಅದಾವಕ್ಕ ಎಲ್ಲಿ ಹೋಗೋದು ಮನೇಂದ ಕೆಲ್ಸನೇ ಮನರ ಆಗ್ತೇತಿ ಯಾವಾಗಾರ್ ಒಮ್ಮೆ ಹೋಗ್ ಇಲ್ಲೇ ಟೇಲರ್ ಮಂಜಿಲಿ ಐತಲ್ಲಾ ಅಲ್ಲಿಗೆ ಹೋಗಿ ಬರ್ತೀವಿ
ಇಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಬಿಡು ಮಾಡ್ಕೊಂಡ್ ಜರ ಹೊರಗಡೆ ಹೋದ್ರೆ ಸ್ವಲ್ಪ ನಮ್ಗೂ ಒಂತರಾ ಖುಷಿ ಅನ್ಸ್ತದ
ಹೌದಕ್ಕ ಹೋಗ್ಬೇಕು ಒಂದ್ ನಿಮಿಷ ಹಸ್ತಿನಕ ನಮ್ ಎದ್ದಳ ನಾರಿನಿ ಬಿಟ್ಟೋಗಳ ಮನಿಸಿ ಇಲ್ಲ ಎಲ್ಲೋ ಅಂಗಡಿಗ್ ಹೋಗವ್ರೆ ಅತ್ತಂತ ಹೋಗ್ಯಾರ ಎ್ದಳ ಆಳಾಕತ್ತಾಳ ಮತ್ ಅಸ್ತಿನ ತಗೋ ನಾನು
ಹಾ ಸರಿ